ಕೇಳಿಸಿದ್ದ ನಂದು
ಹಾ ಕೇಳಿಸ್ತೀವಿ
ಮಾಡಿದ್ರಾ ಮಾತಾಡ್ತಿದ್ದ ಹಲೋ
ಹಾ ಮಾಡಿದ್ವಿ ನೀವು ಮಾಡತ್ತಾ
ಹಾ ನಮ್ದು ಆಯ್ತು ಏನ್ ಮಾಡ್ತಿದ್ರಿ
ಇಲ್ಲಿ ಇರೀ ಅಂದರೆ ಸ್ವಲ್ಪ
ಹ್ಮ
ಹೇಳಬಿಟ್ಟವ್ರ ಹಲೋ ಹೇಳಿ ಅದು ಇಲ್ಲಿ ನಿಮ್ದು ರಿಸೀವ್ ಆಗಿರೋ ತರಾನೇ ತೋರಿಸ್ತಿಲ್ಲ ಯಾಕೆ
ಹೌದಾ ಆದ್ರೆ ನಮ್ಗೆ ಎಲ್ಲಾ ಕಾಣಿಸ್ತಿದೆ ಅಲ್ವಾ ಇ ತರಾ ಹಲೋ
ಇಲ್ಲಿ ಹಂಗೆ ಕಾಲ್ ಬರ್ ತಿರೋ ತರಾನೇ ಆಯ್ತ್ ಕೇಳಿಸ್ತೈತೆ ಕಾಲ್ ಬರ್ತಿರೋ ತರಾನೇ ಐತೆ ನೋಡಿ
ಹೌದಾ ಸ್ವಲ್ಪೊತ್ತಗ ಮೋಸ್ಟಲಿ ಇರಿ ರಿಫ್ರೆಶ್ ಆಗ್ಲಿ ಇಲ್ಲ ನಂಗ್ಗ ಅಲೇ ಒಂದ್ ನಿಮಿಷ ತೋರಿಸ್ತಿದೆ ಇಲ್ಲಿ
ಹಾ ಹಂಗಾದ ಬಿಡಿ ನೀವು ಮಾಡ್ಕೊಡಿ ಆಮೇಲೆ
ಹ್ಮ್ಮ ಏನ್ ಮಾಡ್ತಿದ್ರಿ ನೀವೆಲ್ಲ ಊಟಾ ಮಾಡಿದ್ರಾ
ಹಾ ಆಯ್ತು ಇವಾಗ ಕುತ್ಕೊಂಡು ಓದಕ್ಕೆ ಅಂತ ಅಷ್ಟಕ್ಕೆ ಮಾಡಿದ್ರಿ
ಡಿಸ್ಟರ್ಬ್ ಮಾಡ್ದ ನಿಮ್ಗೆ
ಏನಿಲ್ಲ ಆತರ ಎಲ್ಲ ಡಿಸ್ಟರ್ಬ್ ಏನಿಲ್ಲ ಬಿಡಿ
ಯಾರ ಹಾ ಮಾಡಿದ್ರಿ ಅಂತ ಹೇಳ್ತಾರೆ ಹೇಳಿ ಹ ಹೌದಾ ಇರ್ಲಿ ಬಿಡಿ ಏನಾಗಲ್ಲ ಮಾತಾಡಿ ಹಂಗಿದ್ರೆ
ತುಂಬಾ ಡಿಸ್ಟರ್ಬ್ ಆಗ್ತತೆ
ಆತಡಿ ಏನಾಗಲ್ಲ ನ ಇವಾಗ ನಂದು ಸ್ನೇಹಿತ ಮತ್ತೆ ಕಾಲ್ ಮಾಡ್ತ ಅವ್ಳ ಕೇಳಿಸ್ತಾನೇ ಇಲ್ಲ ಅಂತಿಲ್ವ ಅದಕ್ಕೆ ಸುಮ್ನೆ ಏನು ಬಿಡಿ ಅಂತ ಹೇಳಿ ಹೆಂಗಿದ್ರು ಪುಣ್ಯ ಅವ್ರ್ದುಂಗ ಹೆಂಗಿದ್ರು ಪುಣ್ಯ ಅವ್ರ ಜೊತೆ ಮಾತಾಡ್ಬೇಕ ಅನ್ಸ್ತು ಅದಕ್ಕೆ ಮಾತ್ ಮಾಡ್ದ ಮತ್ತೆ
ನಿಮ್ಗೆ ಫಸ್ಟ್ ಅವ್ರ ಜೊತೆ ಮಾತಾಡ್ಬೇಕ ಅನ್ತು ನಮ್ ಜೊತೆ ಮಾತಾಡ್ಬೇಕು ಅನ್ನಿಸಿತು
ಇಲ್ಲ ಇಲ್ಲ ಹಂಗೇನಿಲ್ಲ ರೀ ನೀವು ಒಳ್ಳೆ ನಿಂಗೆ ಜಾಸ್ತಿ ಮಾಡ್ತೀವ್ರಿ ಇಲ್ಲ ರೀ
ಆಯ್ತು ಬಿಡಿರಿ ಸರಿ ಬಿಡ್ರರಿ ಸರಿ ಬಿಡ್ರರಿ
ನ ರೀ ಮತ್ತಿರಿ.
ಮತ್ತೆ ಏನ್? ರೀ ರಿ ಅನ್ಬೇಡಿ ನಂಗೆ ಏನೊ ಒಂತರ ತಿಕ್ಲ್ ಹಿಡಿಯುತ್ತೆರೀ. ರಿ ರಿ ಅಂತಿದ್ರೆ ರೀ ಬಿಟ್ಬಿಟ್ಟ್ ಮಾತಾಡಿ.
ಪುಣ್ಯ.
ಪು ಪುಣ್ಯ ನನ್ ಹೆಸ್ರು ಆ ಪುಣ್ಯ ಈ ತರ ಮಾತ್ರ ಸ್ವಲ್ಪ ಸಾಫ್ಟ್ ಗ್ ಮಾತಾಡಿ ಎಲ್ಲರ ಜೊತೆ ನೀಮ್ ಮಾತ
ಹು ಹೇಳಿ ಪುಣ್ಯ.
ಹ ಯಶೋದ ಅವ್ರೆ.
ಹಾ ಹೇಳಿ ಪುಣ್ಯ ಹೇಳಿ.
ವಾವ್ ನಿಮ್ದಂತು ಕ ಕೋಗಿಲೆ ವಾಯ್ಸು ಬಿಡ್ರಿ. ನಿಮ್ದಂತು ಕೋಗಿಲೇನು ಬೀಟ್ ಮಾಡ್ಬಿಡುತ್ತೆ ನಿಮ್ದು. ಕೋಗಿಲೆ ನಾವು ಕಾಗೆ ಅಂತ ಎಲ್ಲ ನಿಮ್ನ ಡಿಸ್ರೆಸ್ಪೆಕ್ಟ್ ಮಾಡಲ್ಲ ನಾವು.
ಹೈ ಗಡ್ಜಿಲ್ಲಾ.
ಹ್ಮ್ ಗಡ್ಜಿಲಾ ಡೇಗ ನಿಮ್ಗೆ ಗಾಡ್ಜಿಲ್ಲ ಅಂದ್ರೆ ತುಂಬಾ ಇಷ್ಟ ಅನ್ಸುತ್ತೆ ಅ
ಹಾ ರೀ.
ಗಾಡ್ಜಿಲ್ಲ ಇಷ್ಟಾನ ಗಾಡ್ಜಿಲ್ಲ ಇಷ್ಟ ನಾ ಡೇಂಜರಸ್ ಇಷ್ಟಾನಾ ಹೇಳಿ.
ಹ ಎರಡು ಹಂಗೆ ಇದಾವಲ್ವಾ.
ಗಾಡ್ ಎರಡು ಹಂಗೆ ಐತೆ. ನಮ್ ರೂಮಲ್ಲಿ ಒಂದು ಗಾಡ್ಜಿಲ್ಲ ಐತೆ. ನೋಡಿ ನೋಡಕ್ ನೋಡಕ್ಕೆ ಬನ್ನಿ ಸ್ವಲ್ಪ. ಟೈಮಿದ್ರೆ ಆ. ಚೆನ್ನಾಗ್ ಏನೊ ಸುಂದ್ರಿ ಅದು ಗಾಡ್ಜಿಲ್ಲಾ ಸುಂದ್ರಿ.
ಹಾ ಅಷ್ಟೊಂದು ಚೆನ್ನಾಗಿದ್ದಾರಾ ಅದು.
ಹಾ ತುಂಬಾ ಚೆನ್ನಾಗಿದ್ದಾನೆ ನನ್ಗಂತು ಆಮೇಲೆ ಇವಾಗ ಇವಾಗಿವಾಗ ಸೈಡಲ್ಲ್ ಒಂದ್ ಕ್ಲಿಬ್ ಹಾಕಂತವ್ರೆ ಕ್ಲಿಬ್ ಸೈಡ್
ಎಕ್ಸ್ಟ್ರಾ ಮತ್ತೆ.
ಅವರ್ ಗಾಡ್ಜಿಲ್ಲ ಏಂಜೆಲ್ ಅವ್ರು. ನಿಮ್ ಗೊತ್ತಿಲ್ಲ ನೀವ್ ನೋಡ್ಬೇಕಾದ್ರೆ ನೀ ನಿಮಗ್ ನೋಡ್ಬೇಕಂದ್ರೆ ಎರಡ್ ಕಣ್ಸಾಲಲ್ವ ನಿಮ್ಗೆ ಅದೂ ಇವತ್ತು ತನಕ ಅವ್ರು ಚೆನ್ನಾಗ್ ಕಾಣಸಿದ್ರು ಬಟ್ ಜಾಸ್ತಿ ಚೆನ್ನಾಗ್ ಕಾಣಸ್ತಿರ್ಲಿಲ್ಲ ಅದು ಕ್ಲಿಬ್ ಹಾಕೊಂಬಿಟ್ರ ಅದಕ್ಕೆ ಫುಲ್ ಚಟಕ
ಮ ನನ್ತರ ಹಂಗಿದ್ರೆ ಯಾವ್ದಾದ್ರು ಮೂವಿಗೇನಾದ್ರು ಇದು ಆಡಿಯ್ ಆಡಿ ಆಡಿಷನ್ ಕೊಡ್ತಾರೆನೋ ಕೇಳಿ.
ಆಡಿಷನ್ನಾ ಹ ಅಂದ್ರೆ ನಿನ್ನೆ ಕೊಟ್ಬಿಟ್ಟ್ ಬಂದಿದ್ದಾಳೆ ಒಂದ್ ಇದಕ್ಕೆ ಇದು ಯಾವ್ದು ಕೆ ಜಿ ಎಫ್ ತ್ರೀಗೆ ಕೆ ಜಿ ಎಫ್ ತ್ರೀಗೆ ಕೊಟ್ ಕೊಟ್ಬಿಟ್ಟ್ ಬಂದಿದ್ದಾಳೆ ನಿನ್ನೆ ಆಡಿಷನ್ಗೆ.
ಹಾ
ಅದೇನೋ ಅದೇನೋ ಯಶ್ ಅವ್ರದ್ ಇದ್ದಾರಲ್ವಾ ತಂಗಿಯಾಗಿ ಆಕ್ಟ್ ಮಾಡ್ಬೇಕಂತೆ ತಂಗಿ ರಿ ಇವಳು ಇವಳಗೇ ಎಷ್ಟ್ ಆಟಿಟ್ಯೂಡ್ ಗೊತ್ತಾ? ನಾನ್ ತಂಗಿ ಅಲ್ಲಲ್ಲಾ ಆಗಲ್ಲ ನನ್ಗೆ ಹೀರೋಯನ್ ಕ್ಯಾರೆಕ್ಟರ್ ಬೇಕು ಅನ್ಬಿಟ್ಟು ಜಗಳಾಡ್ಕೊಂಡ್ ಬಂದವಳೆ.
ಏ ಅಷ್ಟೊಂದ ಸುಂದ್ರಿ ನಾ ಇವು
ಹ ಅದ್ ಎಷ್ಟ ಆಟಿಟ್ಯೂಡ್ ಅಂದ್ರೆ ಅವ್ರಿಗೆ?
ಅಂದ್ರೆ ಎಷ್ಟ ಅವ್ರ ತಂಗಿ ಆಗ್ಲಿಲ್ಲ ಇವರುವ ಹೆಂ ಹೆಂಡತಿನೇಬೇಕು ಅನ್ನೋ ತರ ಇದ್ದಾರೆ ಅಲ್ವಾ ಇವರು ರಾಧಿಕ ಯಶಗೆ ರಾಧಿಕೆ ಪಂಡಿತ್ ಇದ್ದಾಳೆ ಅಪ್ಪಾ ಇವ್ರ ಏನಕ್ ಬೇಕ ಹೇಳಿ.
ಹ ಅದ್ರಲ್ಲಿ ಬೇರೆ ಕ್ವೀನ್ ಕ್ವೀನ್ ಅಂದ ಬಿಟ್ಟು ಟಿಶರ್ಟ್ಗಳು ಬರ ಹಾಕೊಂಡ್ ಓಡಾಡೋದು. ಕ್ವೀನ್ ಕ್ವೀನ್ ಅಂತ ಫೆಷೆಲ್
ಹೂ
ತುಂಬ ರೀ ಅದು ಸೌಂದರ್ಯ ಆಯ್ತ ಅಲ್ವಾ ಅವ್ರಿಗೆ ಅ ಮತ್ತೆ ಅವ್ರಿಗೆ ಪ್ಲೇಸ್ ಪಾಯಿಂಟ್ ಸೌಂದರ್ಯ ಬೆಡಿಗೆ ಅವ್ಳು ಸುಂದರಿ.
ಹೌದ ಅಲ್ವಾ ಇದು ಮತ್ತೆ ಸೈಡ್ ಕ್ಲಿಪ್ ಬೇರೆ ಅಂ
ಹಾ ಸೈಡ್ ಕ್ಲಿಪ್ ಬೇರೆ ತಗೊಂಡ್ ಹಾಕೊಂಡ ಬಿಟವಳೇ
ಹ ಹ
ಸೊ ಸುಂದ್ರಿಗೆ ಸುಂದರಿ.
ಅವರಿಗ ಹಾಡಹೇಳಕ್ಕೆಲ್ಲ ಬರುತ್ತಾ?
ಹಾ ಏನ್ ಮಶ್ ಮಾತಾಡ್ತಾರೆ ಅಂತ ಸರಿಗಮ್ಮ ಪ ಸೀಸನ್ ಒನ್ ಅಲ್ಲೇ ಅವರು ಫಸ್ಟ್ ಪ್ರೈಸ್ ಗೆದ್ದಿರೋದು.
ಇಲ್ಲ ನಾನ ನೋಡೇ ಇಲ್ಲ ನೋಡಿ.
ನಿಂತೇ ನಿಂತೇ ಏನೋ ಸೀಸನ್ ಒನ್ನೆಲ್ಲಾ ನೋಡಿ ಎಲ್ ನೋಡಿರ್ತೀರಾ ಬಿಡಿ.
ಅದ್ನಜನ ಬಿಡಿ ಇವಾಗ ಇವಾಗ ಸೀಜ್ನ ಅಲ್ವ ಗೊತ್ತಾಗ್ತಿರೋ ನಮಗೂ ಅವರಿಗ ಒಂದ್ಸರಿ ಹಾಡು ಎಳಿಸ್ತೀರಾ ನೀವು ಯಾವ್ದಾದ್ರರು ಸಾಂಗು?
ಹಾಡ ಅವ್ರಿಗ ಅವರು ಇವಾಗ ಇಲ್ವಲ್ಲ ಅವ್ರು ಅವರು ಇವಾಗ ಬಾ ನೀಟಾಗ ಓದ್ತವಾರೆ ಏನ ಆದ್ರು ಏನಾದ್ರು ಕೇಳಿದ್ರೆ ತಕೊಂಡ್ ತಲೆ ತಲೆ ಹೊಡದ ಬಿಡ್ತಾರ ಅಂತ ಭಯ ನಂಗೆ ಅಷ್ಟ ಅ ಇವಾಗ ಇದು ಅದಕ್ಕೆ ನಾನು ಏನ್ ಕೇಳಲ್ಲಪ್ಪ ಅವರಿನ
ಅವರ್ಗೆ? ಆಗ್ಬೇಕು ಅನ್ನೋ ಆಟಿಟ್ಯೂಡ್ ಇದ್ರೆ ಮತ್ತೆ ಇನ್ನೇನ್ ಬಿಡಿ.
ತಿಳ್ಕಂಟ್ರಿ ನಮ್ಮ ರೂಮ್ ಮೆಟ್ಸ
ಅದು ನಿಜಾನೇ ಬಿಡಿ ನೀವು ನೀವ್ ಹೇಳೋದು ನಿಜಾನೇ ಅನ್ಸುತ್ತೆ.
ನನ್ನ ರೂಮಲ್ಲಿ ನನ್ನ ಒಬ್ಬಳಗ್ ಬಿಟ್ರೆ ಏನ ಎಲ್ಲರಿಗೋ ಆಟಿಟ್ಯೂಡ್
ಕಾಲೀ ಎಷ್ಟು ಜನ ಇದ್ದೀರಾ ನೀವು?
ನಾವು ಒಂದ್ ಮೂರ್ ಜನ ಇದ್ದೀವಿ.
ಹೌದಾ ಮೂರ್ ಜದಲ್ಲಿ ನಿಮ್ಗ ಅಷ್ಟೇನ ಏನು ಅಂದ್ರ ಆಟಿಟ್ಯೂ ಆಟಿಟ್ಯೂಡ್ ಇಲ್ಲ ಏನಿಲ್ಲ ಇರೋರು ಇಬ್ರು ಹಂಗೆ ಇದ್ದಾರ?
ಏನಅಂದರೆ ಇವಾಗ ಬಾಟಲ್ ಎತ್ಕೊಳ್ಳೆಲ್ಲ ಕನ್ರಿ ಅವರು ಬಾಟ್ಲು ಎತ್ ಬೆಡ್ ಮೇಲೆ ಕೂತಿರ್ತಾರಾ? ಬಾಟಲ್ಲೂ ಎತ್ಕೊಳ್ಳಳಲ್ಲ ನನ್ನ ಹತ್ರನೇ ಕಳಿಸಾರೆ. ಪುಣ್ಯ ಬಾಟಲ್ ತೊಗೊಡು ಪುಣ್ಯ ಬುಕ್ ತೊಗೊಡು ಪುಣ್ಯ ಬೆಡ್ಶೀಟ್ ಎತ್ತ ಕೊಡು ಆಮೇಲೆ ಮಲ್ಕತರ ಅಲ್ವಾ? ಗ್ರಿರಿ ಆಮೇಲ್ ಮಲ್ಕತರ ಅಲ್ವಾ ಬೆಡ್ಶೀಟ್ ಹಾಕೊಂಡ್ ಮಲ್ಕಳಲ್
ಮತ್ತೆ ನೀವು ಮತ್ತೆ ರಾತ್ರಿ ಎದ್ದು ನೀವೇ ಹಾಕ್ತೀರಾ ಮತ್ತೆ?
ಬಿಟ್ಟಿರ್ತಾವೆ ಎರಡುವೇ.
ಹಾ
ಆಮೇಲೆ ನನ್ನ ಕರೀತಾರೆ ಪುಣ್ಯ ಬಾ ಇಲ್ಲಿ ಅಂತ ನಾನು ಏನೋ ಹೇಳ್ತರೆ ಅಂತ ಅನ್ಕೊಂಡ್ರೆ. ಪುಣಿ ನನ್ಗೆ ಸ್ವಲ್ಪ ಬೆಡ್ ಶೀಟ್ ಹಾಕ್ಬಿಟ್ಟ ಹೋಗಿ ಮಲ್ಕೊ ಅಂತಾರೆ ನನಗೆ. ಆತರ ಏನು.
ಹಾ ಭಾರಿ ಇದ್ದಾರೆ ಬಿಡಿ ಅವ್ರು.
ಹ್ಮ್ ಬಾರಿ ತುಂಬಾ ಇದಾರೆ. ನಾನು ಏನೋ ಫ್ರೆಂಡ್ಸು ಒಂದ್ ವರ್ಷ ಇರ್ತಾರೆ ಆಮೇಲ್ ಹೋಗ್ಬಿಡ್ತಾರ ಅನ್ಕೊಂಡು ಎಲ್ಲ ಸಹಿಸ್ಕೊಂಡು. ಇದೀನಿ.
ಹಾ ಹಾ ಬರೀ ಬಿಡಿ ಇರ್ಲಿ ಬಿಡಿ ಏನ್ ಮಾಡಕ್ಕ ಆಗುತ್ತೆ ಹಾಗೆ. ದಿನ ಅಂತ ಇರ್ತಾರೆ ಅವರು.
ಹಾ ಅದೇ ಅದೇ ಹ್ಮ್ ಅದಿಕ್ಕೆ. ಅದಕ್ಕೆ ಸುಮ್ನೆ ಇದೀನಿ ಇಲ್ಲ ಅಂದಿದ್ರೆ ಒಬ್ಬೊಬ್ರನು ಅಣಕಾಯಿ ನೀರ್ಕಾಯಿ ಮಾಡ್ಬಿಟ್ಟ ಹೋಗಿದ.
ಅದ್ ನಿಜನೇ ಬಿಡಿ ನೀವೇನ್ ಸುಮ್ನೆ ಇರ್ತೀರಾ ನೀವ್ ಸುಮ್ನೆ ಬಿಡೋರ ನೀವು. ನೀವು ಹಾ ಹೇಳಿ.
ಹ್ಮ್ ಹೌದೌದೌದು.
ಅವ್ರಿಗೆಷ್ಟು ಆಟಿಟ್ಯೂಡ್ ಇದೆ ಅಂದ್ರೆ ನಿಮ್ಗೆ ಇನ್ನೆಷ್ಟು ಇರದಿಲ್ಲ ಹೇಳಿ.
ಹ್ಮ ಹ್ಮ
ಅವ್ರ ನೀವು ನೋಡ್ಕೊಂಡ್ ಬೆಳದವ್ರು ನೀವು.
ಅದ್ರ ನಾವು ತೋರ್ಸ್ಕೊಳ್ಳಲ್ಲ ಅದು ಅವ್ರ ತರ ಆಟಿಟ್ಯೂಡ್ ಯಾರತ್ರ. ಯಾರ ಹತ್ರ ತೋಸಬೇಕು ಅವ್ರ ಹತ್ರ ಅಷ್ಟೇ ತೋರ್ಸ್.
ಬೇರೆಯವರ ಜೊತೆ ಎಲ್ಲ ತೋಸು. ತೀರ ಅಲ್ವಾ ನೀವು. ಜಿಟ್ಟಿ ಅವ್ರ ಹತ್ರ ಎಲ್ಲಾ ತೋರಿಸಸ್ತಿರತ್ತಾನ ನಿಮ್ ಫ್ರೆಂಡ್ ಜಿಟ್ಟಿ ಅವ್ರ ಹತ್ರ ಆಟಿಟ್ಯೂಡ್ ಎಲ್ಲಾ.
ಜಿಟ್ಟಿ ಅವರತ್ರಾನ. ಬಿಟ್ಟು ನಮ್ಮ್ ಹತ್ರ ಎಷ್ಟ್ ಆಟಿಟ್ಯೂಡ್ ತೋರಿಸತಾರ ನಿಮ್ಗೇನ್ ಗೊತ್ರಿ. ನಾನು ಇದು ಹೋದ ವರ್ಷ ಏನು.
ಹಾ
ಅವ್ರ್ದ ಅವ್ರ ಬೆಂಚ್ ಮೆಟ್ದು ಸ್ವಲ್ಪ ಜಡ್ಗಳ ಆಗ್ಬಿಟ್ಟಿತ್ತೇನೋ. ಸರಿನಾ ಆಮೇಲೆ ಅವ್ರ ಅವ್ರ ಬೆಂಚ್ ಅವ್ರು ಯಾರು ಒಬ್ರು ಬಂದಿರ್ಲಿಲ್ಲ ಹೋಗಿ ಕುತ್ಕೊಳ್ಳೋಣ ಅಂತ ಹೋದ್ರೆ. ಹೆಂಗ ಅಂದಬಿಟ್ರು ಗೊತ್ತಾ ನನ್ಗೆ ತಿಲ್ಕು ಇಟ್ಬಿಟ್ಟು. ನನ್ಗೆ ಎಷ್ಟು ತಿಲ್ಕು ಈಡಿತು ಗೊತ್ತಾ. ಆಮೇಲೆ ಏನಂದ್ರು ಅಂದ್ರೆ ನನ್ ಫ್ರೆಂಡ್ ಅವಳು ಒಬ್ಳು. ಕರೆದ್ಲು ಕುೂತ್ಕೊಂಡ್ ಬಾ ಇಲ್ಲೇ ಪ್ಲೇಸ್ ಐತೆ ಕುೂತ್ಕೊಂಡ್ ಬಾ ಅಂತ. ಹೋಗ್ ಕುೂತ್ಕೊಂಡ್ ಹೋಗ್ತಿದ್ದೇನಿ ನಮ್ಗೆ ಪ್ಲೇಸ್ ಇಲ್ಲ ಇಲ್ಲಿ ನಮ್ಗೆ ಪ್ಲೇಸ್ ಇಲ್ಲ ಅಂದ್ಬಿಡ್ಲ. ಫಸ್ಟ್ ನಂಗೆ ಅಲ್ಲಿವರ್ಗೂ ಚೆನ್ನಾಗೆ ಇತ್ತು. ಅಲ್ಲಿ ಅಲ್ಲಿವರೆಗು ಚೆನ್ನಾಗೆ ಇತ್ತು ಅವ್ರ ಮೇಲೆ ಇಂಟೆನ್ಷನ್. ಅದಾದ್ಮೇಲೆ ನನ್ಗೆ ಫುಲ್ಲು. ಸೈಕ್ ಸೈಕ್ ಅನ್ಸ್ಬಿಟ್ರು ನಂಗೆ ಆಮೇಲೆ ಚೆನ್ನಾಗಿದ್ರು ಆಮೇಲೆ. ಚೆನ್ನಾಗೆ ಇದ್ರು ಆಮೇಲೆ ಒಂದ್ ಸ್ವಲ್ಪ ದಿನ ಆದ್ಮೇಲೆ. ಅದೇನೋ ಕಣ್ರೀ ಆ ಹುಡ್ಗಿ ಮಾತ್ರ. ಒಂದೊಂದ ಸಾಲ ಚೆನ್ನಾಗಿರ್ತಾಳೆ ಒಂದೊಂದ್ಸಲ ಸೈಸೆಕರ ಆಡ್ತಾಳೆ. ಆಮೇಲೆ ಇದ್ದಕ್ಕೆದ್ದ ಹ ಇದ್ದಕ್ಕ ಇದ್ದಕ್ಕಿದ್ದಂಗ್ಲೆೇ ಮಾತಾಡ್ಸದ್ ಬಿಟ್ಬಿಡ್ತಾರೆ ಒಂದಲ್ಲ ಚೆನ್ನಾಗಿ ಫುಲ್ ಫ್ರೆಂಡ್ಲಿ ಆಗ ಇರ್ತಾರೆ ಆಮೇಲೆ ಇದ್ದಕ್ಕತ್ತಂಗ್ಲೆೈ ಕೈ ಹೋಗಬಿಡ್ತಾರೆ ಯಾಕ ಅಂತಾನೆ ಗೊತ್ತಿಲ್ಲ ನಮಗು ಸಾಕ ಆಯಿತ್ತು ಯೋಚನೆ ಮಾಡಿ ಮಾಡಿ
ದೇವಗಿರಿ ಅಲ್ಲಿ ಅವ್ರ ತಲೆ ಅವ್ರ ಇಷ್ಟ ಅವ್ರ ಹೆಂಗಾದ್ರು ಬದ್ಕೊಳಿ.
ನೀವು ಓದಕೊಳ್ಳಿ ನಾನು ಮಲ್ಕೊಬೇಕು ಇವಾಗ ನಿದ್ದೆ ಬರ್ತೈತೇ ಹೂ ಹೂ ತುಂಬಾ ಖುಷಿ ಆಯ್ತು ಬಾಯ್ ಬಾಯ್ ಗುಡ್ ನೈಟ್.
ಹಾ ಗುಡ್ ನೈಟ್ ರೀ.
ಹೂ ಶುಬ್ಬ ರಾತ್ರಿ.
ಹ